ಹಲೋ ಬರ್ತಿದಿಯಾ ಆವಾಜ
ಹಾ ಬರ್ತೀದೆ
ಯಾವೂರ್ ನಿಮ್ದ್
ಏನ್ ಮಾಡ್ತಾ ಇದೀರಾ
ಏನಿಲ್ಲ ಹೊಳೆಗ ಅಡ್ಡ್ಡ್ಯಾಕ್ ಬಂದಿದಿವಿ
ಹಾ ಊಟ
ಊಟ ಆಯ್ತು ನಿಮ್ದು
ನಾನೀವಾಗ ಮಾಡ್ತಾ ಇದ್ದೀವಿ
ಎಲ್ಲಿದೀಗ
ನಾನು ಮನೆಗ್ ಬಂದೆ ಹಾಸ್ಟೆಲಲ್ಲಿದ್ದೆ ಇಷ್ಟು ದಿನ
ಹೌದಾ ಏನ್ ಓದ್ತಿದ್ದೀರಾ
ನಾನ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ನೀವು
ಹೌದಾ ನಮ್ದು ಡಿಪ್ಲೊಮ್ ಮುಗಿತೇ ಈಗ
ಹಾ
ಹೌದು
ಈಗ ಮತ್ತೆ ಇಂಜಿನಿಯರಿಂಗ್ ಸೇರ್ಕೊಂತೀರಾ
ಇಲ್ಲ ನೋಡ್ಬೇಕು ಜಾಬ್ ಇದೆ ಜಾಬ್ ಹೋಗ್ತೇವಿ ಇಲ್ಲಾ ಅಂದ್ರೆ ಬಿಜನೆಸ್ ಮಾಡ್ಬೇಕ್ ನಂದ್ ಪಪ್ಪಂದ ಡಾಕ್ಟರ್ ಇದ್ದಾರೆ ಡಾಕ್ಟರ್ದ್ ಹಾಸ್ಪಿಟ್ಲ್ ನೋಡ್ಬೇಕು ಈಗ
ಹಾ ಊಟ ಆಯ್ತಾ ನಿಮ್ದು
ಇನ್ನು ಇಲ್ಲ ಈಗ ಮನಿಗ್ ಮಾಡ್ಬೇಕಾಯ್ತ ಅದು ಮತ್ತೆ
ಮತ್ತೆ ಎಷ್ಟ್ ಜನ ಇದ್ದೀರಾ ನಿಮ್ ಮನೆಯಲ್ಲಿ
ಮನೆಯಲ್ಲಿ ಸಿಕ್ಸ್ ಮೆಂಬರ್ ದೇವಿ ನಿಮ್ ಮನೇಲಿ ಎಷ್ಟ್ ಮಂದಿ ಇದಿರಿ
ನಾವು ಇಬ್ರೆ
ಹೌದಾ ಇಬ್ರೇ ಮಂದಿಯಾ
ತ್ತೆಲ್ಲ
ಹಾ ಈಗ ಮೂರ್ ವರ್ಷ ಮುಗಿತ ಈಗ್ ಮತ್ ಈಗ ಹಚ್ಬೇಕ ಈಗ ಈಗ ಜಾಬ್ ನೋಡ್ಬೇಕಂತ ಯೋಚನೆ ಮಾಡೀದಿನಿ ಮತ್ತಿಗೆ
ಹ್ಮ್ ಮತ್ತೆ ಹೆಂಗಿದೆ ಲೈಫು
ಲೈಫ್ ಏನು ಸಿಕ್ಕಾಪಟ್ಟೆ ಅಷ್ಟೇನ್ ಚೆನ್ನಾಗಿಲ್ಲ ನೋಡ್ಬೇಕ್ ಈಗ ಹಂಗೆ ನಿಮ್ದ ನಿಮ್ ಕೋಳಿಗೆ ಏನಾಯ್ತು
ಹಾ
ಮುಂದ್ ಕೋಳಿಗೆ ಏನಾಯ್ತು ನಿಮ್ದು ಇಂದು ಡಿಪ್ಲೊಮಾ ಇಂಜಿನಿಯರ್ ಯ ಬ್ರಾಂಚ ಹೌದಾ ಎಲ್ಲಿ ಹುಬ್ಳಿನ ಹಲೋ ಮಸೀದಿ ಮಸೀದಿ ಇಲ್ಲೈತ್ತಲ ಹಾ ಹೌದು ಇಲ್ಲಿ ರೊಟ್ಟಿ ಪಲ್ಯ ಸಾಂಬಾರ್
ಹಾ
ನಂಗೆನ್ ಏನ ಪಿಜ್ಜ ಇಡ್ತೀರಾ
ಹಾಸ್ಟೆಲ್ ಅ ಇದ್ದೀನೀ ಗೌರ್ಮೆಂಟ್ ಹಾಸ್ಟೆಲ್ ಅಲ್ಲ್ದನಿ
ಹೌದಾ ಹುಬ್ಳಿನ ಹುಬ್ಳ್ಳಿ
ಹುಬ್ಬಳ್ಳಿ ನ
ಹಾ ಯಾವೂರು ನಿಮ್ದು
ಅದೆಲ್ಲ ಕೇಳಂಗಿಲ್ಲ
ಇಲ್ ಹಂಗೆ ಹ ಹಂಗೆತ್ ಮಾತಾಡಕ ಏನ್ ಸಿಗೋಣ ಅಂತಿಲ್ಲ
ಓತ್
ಒಲೆನ್ ಸ ಫ್ರೆಂಡ್ಸ್ ಇದ್ದಾರಿ ಅವರು ಸಿಗೋದಿಲ್ಲ ಜಾಸ್ತಿ ಅವಂಗ ಅಂದ್ರ ಅವ್ರು ಬ್ಯಾ ರಿ ಬ್ಯಾಂಚ್ ಹೋಗ್ ಬಿಡ್ತಾರ ಇಲ್ಲೆಲ್ಲಾ ಎಷ್ಟಕ್ಕಷ್ಟೇ ಫ್ರೆಂಡ್ ಅವಡ್
ಹಾ ಮತ್ತೆ ನಿಮ್ಗೆ ಹುಡ್ಗಿ ಯಾರಿಲ್ವಾ
ಹ ನಮ್ಮಗ್ ಇನ್ನುೂ ಸಿಂಗಲ್ ಅದಕ್ಕೆ ಈ ತರ ಮಾತಾಡ್ತಿದ್ದು
ಎಲ್ಲ ನಮ್ಮ ಕೂಡ ಯಾರಗಲ್ಲಾ
ಹೌದಾ
ಹ್ಮ್ ಹ್ಮ್
ಹಂಗೆ
ಯಾಕಿನ್ನ ಯಾರನು ಹುಡುಕೊಂಡಿಲ್ಲ
ಹ ಅದು ನಮಗ್ ಸೂಟ್ ಆಗುವುದು ಯಾರು ಸಿಗತಿಲ್ಲ ನಂಗು ಸೂಟ್ ಆಗೋದಿದ್ರೆ ಸಂಪ್ರದಾಯ ಇದ್ರೆ ಸಾಕ್ ನಮ್
ಅಷ್ಟೇ ಸಾಕ
ಹಾ ಸಂಪ್ರದಾಯ ಸಾಕು ಉಳ್ಕಿದೆಲ್ಲ ನಾವು ರೆಡಿ ಮಾಡ್ಕೋತಿವಿ
ಹಿಡ್ಕೊಂಡ್ ಹೂಡಿದ್ರು ಪರವಾಗಿಲ್ಲ ಸುಪ್ರದಾಯ ಇರ್ಬೇಕು
ಅಂತ ಉಡಿಯಂಗರು ಬೇಡವೆ ಬೇಡ ಮತ್ತ್ ಆಮೇಲೆ ಅಂದಷ್ಟ ಐಶ್ ಸಂಪ್ರದಾಯ ಅಂದ್ರೆ ಚೆನ್ನಾಗಿರ್ಬೇಕು ಹುಡುಗಿಯ
ಹ್ಮ್
ನಿಮ್ದ ಹುಡುಗಿ ಹೆಂಗೆ ಹಂಗ ಇರ್ಬೇಕು
ನಮ್ಮೂದು ಚೆನ್ನಾಗ್ ನೋಡ್ಕೊಬೇಕು ಮರ್ಯಾದೆ ಕೊಡ್ಬೇಕು ನಮ್ಮ ನಮ್ಮ ಅಮ್ಮನ ಅವರಮ್ಮತ್ರರ ನೋಡ್ಕೊಬೇಕು
ದಾರ ಹೌದ ಅಂತ ಉಡ್ಕೊಬೇಕಾ. ಮತ್ತೆ.
ಮತ್ತೆ ಹೇಳ್ಬೇಕ ನೀವೇ ಮತ್ತೆ ನಿಮ್ಮ ಊರಲ್ಲಿ ಯಾವ ಹಬ್ಬ ಎಲ್ಲ ಜೋರು.
ಹ ಇಲ್ಲಂದ ಕಡೆ ದ ಗಣಪತಿ ಹಬ್ಬನ ಜೋ ಡಿ ಜೆ ಎಲ್ಲ ಬರ್ತವಿ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ.
ಹಾ ಹೌದಾ.
ಹೌದು ನೀವುಡಿದು ಇಲ್ಲ ಇಲ್ಲ ನಾವವು ಕುಡ್ಸಂಗಿಲ್ಲ. ನೀವ್ ಕೊಡ್ತೀರಾ.
ಅಂದ್ರೆ ನಾವು ಇಲ್ಲಿ ಮನೆ ಹತ್ರ ಕೂರುತ್ತಾರೆ.
ಮನೆಯಲ್ಲಿ.
ಮನೆ ಹತ್ರ ನಮ್ಮ ಏರಿಯಲ್ಲಿ ಕುರುಸ್ತಾರೆ.
ಹಾ ನಮ್ದು ಸೇಮ್ ಏರಿಯಾ ಹೌದು ಸೇಮ್.
ಮತ್ತೆ ನು ಆಟ ಆಡಿಸತಾರೆ ರಂಗು ಸ್ಪರ್ಧಿ. ಅ ರಂಗೋಲಿ ಸ್ಪರ್ಧೆ ಎಲ್ಲ ಇರುತ್ತೆ. ಹೋಗ್ತೇವೆ ಬರ್ತೇವೆ ಅಷ್ಟೆ. ಹ್ಮ್ ಮತ್ತೆ ಬಿಡುವಾಗ ಹೋಗ್ತಿವಿ.
ಹ್ಮ್ ಹ್ಮ್ ಮತ್ತೆ ಊಟ ಆಯ್ತಾ.
ಮಾಡ್ತಾ ಇದ್ದೀನಿ.
ಮತ್ತೆ ಅಷ್ಟೇನಾ ಅನ್ನ ಸರ್ ಅಷ್ಟೇನಾ.
ಅಷ್ಟೇ ನ ಸಾರು ಮೊಟ್ಟೆ ನಮ್ ಕಡೆ ನಿಮ್ ಕಡೆ ತರ ಎಲ್ಲ ರೊಟ್ಟಿ ಟ್ಟಿ ಪಲ್ಯ ಅದ ಈಥರ ಎಲ್ಲಾ ಯಾವಾಗೂ ಮಾಡಲ್ಲ ಅದು ತಿಂಡಿ ನಮ್ದು. ಹಾ ನಾ ರಾತ್ರಿ ಏನ ನಿಜು ಅನ್ನ ಸಾರು ಮುದ್ದೆ.
ಹೌದಾ ಚೆನ್ನಾಗಿಡತಿದ್ದೆ ಊಟ.
ಎಲ್ಲಿ.
ಊಟ ಚೆನ್ನಾಗಿಡಿದಿದ್ದ.
ಊಟ ಚೆನ್ನಾಗಿರುತ್ತ ಅಂತನಾ. ಹ್ಮ ನಿಗೆ ಹೊ. ಚಡಲ್ಲಿ ಊಟ ಸರಿ ಅನ್ಸಲ್ಲ.
ಹೌದಾ ನಾ ಹಾಸ್ಟೆಲ್ ಹೋಗ ಹೋಗ್ಬೇಕು ಹೋಗ್ಬೇಕು ಅನ್ಸ ಆದ್ರೆ ಮನೇಲಿ ಬ್ಯಾಡ ಅಂತ ಇರ್ ಹಾಸ್ಟೆಲ್. ಮನೆಯಲ್ಲಿ ಇಡ್ ನೀ ಚಲೋ ಇಲ್ಲ ಒಂದ್ಸಲ. ಹಾಸ್ಟೆಲ್ ನ ಕಲ್ಸ ಇಲ್ಲ ಮನಾಗಿ ನಮ್ಮ ಅಕ್ಕ ಮತ್ ತಂಗಿ ಅಲ್ಲಿದ ಹಾಸ್ಟೆಲ್ದಾಗಿ.
ಹಾ ಹಾಸ್ಟೆಲ್ ಚೆನ್ನಾಗಿರುತ್ತೆ ಬಟ್ ಅದೇ ಊಟಾನೇ ಅಡ್ಜಸ್ಟ್. ಷ್ಟ ಆಗಲ್ಲ ಅಷ್ಟೇ ಹ್ಮ್ ಹಾಸ್ಟೆಲ್ದಾಗ ಫ್ರೆಂಡ್ಸ್ ಎಲ್ಲಾ ಇರ್ತಾರಲ್ಲಾ ಒಳ್ಳೆ ಮಜಾ ಮಾಡ್ಕೊಂತಾ ಇರ್ಬೋದು. ಊಟ ಒಂದೇ ತೊಂದ್ರೆ.
ಹಾಸ್ಟೆಲ್ಗ ಫ್ರೀಡಂ ಇರ್ತಾಯಿತಲ್ಲ ಕಾಲಜ ಮಾರ್. ಆಗ್ಬೋದು ನೀವು ಮನೆಯಲ್ಲಿ ಮನೆಯಲ್ಲಿ ಕಾಾಲಗಲ್ ಮಾಡ್ಬೋದಲ್ಲ. ಇ ಕೊಡದ. ಕಾಲ್ ಎಲ್ಲ ಮಾಡ್ಬೋದಲ್ಲ.
ಹ ಅವ್ರೇನ್ ನಮ್ದು ಡಿಗ್ರಿ ಅಲ್ವಾ ಅವ್ರೇನ ಅಷ್ಟು ಏನು ಕೇಳಲ್ಲ ನಾ ಏನಾರು ಮಾಡ್ತ. ಮಾಡ್ಕೊಬೋದು ಒಟ್ಟಿನಲ್ಲಿ ಅವ ಎರ ಟೈಮ ವಾಪಸ್ ಹಾಸ್ಟೆಲ್ ಬರ್ಬೇಕ ಅಷ್ಟೆ ಅವ್ರದ್ದ ರೂಲ್ಸ್. ಫಾಲೋ ಮಾಡಿದ್ರೆ ಅಷ್ಟೇ ಸಾಕ ಅವರುಿಂಗ ಏನಾರ ಮಾಡ್ಕೊಳ್ಳಿ ಏನಾರ ಹಾಳಾಗೋಗಿ ಅವ್ರು ಹೆಂಗ್ ಕೇಳಲ್ಲ.. ಹ ಹ ನಮ್ಮ್ ರೂಮ್ ಅಲ್ಲಂತೂ ಎಲ್ಲಾರೂನು ಫೋನ್ ಫೋನ್ ಫೋನಲ್ಲಿ ಇರ್ತಾರೆ ಬಿಡಿಗ್ ಬಾಯ್ ಫ್ರ.. ತ್ರ ಮಾತಾಡ್ಕೊಂಡು.. ಏನಿಲ್ಲ ಹೋಗೋದು ಕಾಲೇಜ್ಗೆ ಬರೋದು ಫೋನಲ್ಲಿ ಮಾತಾಡ್ಕೊಂಡು ಇರೋದು ಇಲ್ಲ ಅಂದ್ರೆ ಆಚೆ ಹೋಗೋದು ಬರೋದು ಅಷ್ಟೇ.. ನಾವು ನಾವ್ ನಾಲ್ಕ ಜನ ಫ್ರೆಂಡ್ಸ್ೇವ ನಮ ನಾ.. ಹುಡಗುರಿಲ್ಲ..
ಯಾಕೆ.
ಏನೋ ನಮ್ಗ ಅದೆಲ್ಲಾ ಇನ್ನು ಇಂಟ್ರೆಸ್ಟ್ ಇಲ್ಲ ಇವಾಗಲೇ ಅದಕ್ಕೆ ನಾಲಕ್ ಜನಾಗು ಹುಡ್ಗುರು ಇಲ್ಲ ಅದಕ್ಕೆ ನಾವು ತುಂಬಾ ಚೆನ್ನಾಗಿ್ ಎಂಜಾಯ್ ಮಾಡ್ತೀವಪ್ಪಾ
ಹೌದಾ
ಹ್ಞೂ
ಅದ್ ನಿಮ್ ಅದ್ ನಿಮ್ ನಿಮ್ಗ ಅನ್ಸಾಯಲ್ಲ ಅಲ್ಲ ನಿಮಗ ಅನ್ಸಂಗಲ್ವಾ ಹುಡ್ಗ ಬೇಕು ಅಂತ ಹೇಳಿ
ಏ ಆನಸಲ ಆವಾಗ ಆವಾಗ ಅನ್ಸುತ್ತೆ ಇನ್ಸ್ಟಾಗ್ರಾಮ ರಿಲೀಸ್ ನೋಡಿ
ಅವರು ಟೈಮ್ ಪಾಸ್ ಮಾಡ್ದಾಗೇ
ಹ
ಅಂದ್ರೆ ಅವ್ ಊಟ ಟೈಮ್ ಪಾಸ್ ಆಗ್ತದಲ್ಲ..
ಹಾ ಟೈಮ್ ಪಾಸ್ಗೆಲ್ಲ ನಾವು ಪ್ರೀತಿ ಮಾಡಲ್ಲಪ್ಪಾ..
ಹಾ ಎ ಇ ಎಂತ ಹುಗಿನೇ ಹುಡುಕತಿದ್ದೆ ಟೈಮ್ ಪಾಸ್ ಲವ್ ನಂಗು ಇಷ್ಟನ ಇಲ್ಪ ಸ್ವಪ ಕೂಡ ಒಬ್ಬೊಬ್ರು ಇಡ್ತಾರಪ್ಪಾ ಟೈಮ್ ಪಸ್ತ್ ಟೈಮ ಪಾಸ್ಗೆ ಸಹತಾಡ್ತಾರೆ
ಹ ನಮ್ಗ ಆತ್ರ ಎಲ್ಲಾ ಇಷ್ಟ ಆಗಲ್ಲ ಏ ಇಬ್ಬರು ನಿಯತ್ಗಿ ಒಬ್ಬರನ್ನ ಪ್ರೀತಿ ಮಾಡಿದ್ರಿ ಮತ್ತ ಮತ್ತ ಕೊನೆ ತನಕ ಅವ್ರೇನ್ ಬ ನೋಡ್ರಿ ಹಂಗಿದ್ರ ಮಾತ್ರ ಪೂಜೇ ಮಾಡ್ತೀವಿ ಅಷ್ಟ
ನಮದುು ಸೇಮ್ ಅದಕ್ಕೆ ಅದಕ್ಕೆ ಸಿಂಗಲ್ ಅದಿನ ನಾನು ಹ ಮತ್ತ್ ನಾವ್ ಬೇರೆೆ ಹುಡ್ಗಿರ್ ಮಾತಾಡಕು ಹೋಗಲ್ಲ
ಹ್ಮ್
ಹಂಗೇ ನಾವು ಇಲ್ಲಾ ಅಂದ್ರೆ ಹಾ
ಅದೇ ನಾ ಮಾಮೂಲಿ ಮಾತಾಡ್ಸೀವ ಅಷ್ಟೇ ದಿನ ಮಾತಾಡಲ್ಲ
ಹಾ ನಿಮ್ ಗೊತ್ತ ಫಸ್ಟ್ ಫಸ್ಟ್ ಹುಡುಗಿ ನಾವು ಮಾತಾಡದಿದ್ ನಿಮ್ ಗುಟೇ ಒಂದ ಒಂದ ದಿನ ಮಾತ್ರ ಇಲ್ಲ ಹುಡ್ಗಿ ನೋಡ ವ
ಹೌದಾ
ಹಾ
ಹ್ಮ್ ಇನ್ಮೇಲೆ ಮಾತಾಡಿ ್ ಕಾಲೇಜ್ ಡಿಪ್ಲೊಮಾ ಅಲ್ಲ ಯಾರು ಅಷ್ಟು ಹುಡುಗಿ ಇರಲ್ಲ ಅನ್ಸುತ್ತೆ
ಎಲ್ಲಿ
ಕಾಲೇಜ್್ದಾಗ
ನಮ್ ಕಾಲೇಜ್ದಾಗ ಇದ ಸಿಕ್ಕಾ ಬಿಿಟ್ಟಿದಾರೀ ಎಲ್ಲಾರೂ ಇಬ್ಬಿಬ್ಬರನ ಮೆಂಟ್ ಏನ್ ಮಾಡ್ತಾರಪ್ಪಾ ಅದು ನಮಗ್ ಒ ಲೈಕ್ ಇಲ್ಲ ಇಲ್ಲ ನಮಗ ಒಂಥರ ಅಂಜಿಕೆ ಅಾಕಿ ಮೊದ್ಲಿ ನೈಟಿಗೆ ಏನ್ ಮಾತಾಡ್ಬೇಕು ಅಂತಿ ಗೊತ್ತಾಗಲಲ್ಲ ನಮ್ಗೆ
ಕಲ ಕಲ ಒಂದ್ಸರಿ ಮಾತಾಡ್ ನೋಡಿದ್ ಗೊತ್ತಾಗುತ್ತೆ ನನ್ ನನ್ ಗೆಳೆಯ ಒಬ್ಬ ಇದ್ದ ಅವ್ನು ಹಿಂಗೆ ಒಂದು್ುಗಿ ಹತ್ರಾನು ಮಾತಾಡ್ತ ರಿಲಿಲ್ಲ ಈಗ ಈಗ ಇಬ್ಬಿಬ್ರು ಇಬ್ಬಿಬ್ರು ಮಾತಾಡ್ತ ಫಸ್ಟ್ ಮೆಸೇಜ್ ಮಾಡಕುನು ಬರ್ತಿದ್ದಿಲ್ಲ ನಾನೇ ಹೇಳಕೊಡ್ತಿದ್ದೆ ಏನ್ ಮೇಸ್ ಮಾಡ್ಬೇಕು ಎಲ್ಲ ನಾನ್ ಹೇಳ್ಕೊಟ್ಟು ಈಗ ನನಗಿಂತ ಪಂಟ್ ಇಬ್ರಿಗೂ ಅವನೇ ಮಾಡತೇನೆ
ಹೌದು ನಮ್ದ ಚೀ ಈ ನಾಕು ಮೆಸೇಜ್ ಎಲ್ಲ ಫೋನ ಮುಕ್ಕಾ ನೋಡುಗಲ್ಲ ಹುಡಗಿರದು ನೆಟ್ಗೆ ಒಂಥರ ನನಗೆ ಹಾ ರಿಯಲಿ ನಾ ಇನ್ನು ಫಸ್ಟ್ ಟೈಮ್ ನೋಡಿಲ್ಲ ಇನ್ನು
ಹಾ
ಸುಮ್ ಕಾಲೇಜ ಹೋಗದು ಮನೆ ಹೋಗದು ಇಲ್ಲ ಗೇಮ್ ಆಡ್ಕೋತ್ ಅಂತೆ
ಯಾವ ಗೆಮ್ ಆಡ್ತುತಿರಾ
ಫ್ರೀಫಾಯರ್
ನಾನು ಆಡ್ತಿದ್ದೆ.
ನೀವ್ ಆಡುತ್ತಿದ್ದಿ.
ಹ್ಮ್
ಇಲ್ದೇ ಆಡಿದ್ರಿ ಯವಾಗ ಆಡಿದ್ರಿ -
ನಾನ್ ಟೂ ತೌಸಂಡ್ ಟ್ವೆಂಟಿ ಇಂದ ಆಡ್ತಾ ಇದ್ದೆ. ಈಗ ಒಂದ ಹೌದು ಲಾಕ್ಡೌನ್ ಟೈಮ್ಗಿಂದ ಆಡ್ತಿದ್ದೆ. ಮತ್ತೆ ಬಿಟ್ಟೆ. ಕಾಲೇಜಿಗೆಲ್ಲ ಹೋಗ್ತಾ ಬಿಟ್ಟೆ ಮತ್ತೆ ನನ್ ಫ್ರೆಂಡ್ಸು ಬೈಕ್ ಅಡಿಕ್ಟ್ ಆಗಿದ್ಯಾಾ ಅಂತ ಹ ಮತ್ತ ಹಂಗಂಗೆ ಫ್ರೆಂಡ್ಸ್ ಎಲ್ಲಾ ಲಾಕ್ ಡೌನ್ ಓಪನ್ ಆದ್ಮೇಲೆ ಎಲ್ಲ ಅವ್ರ ಅವ್ರ ಜೀವನ ನೋಡ್ಕೊಂಡಾರ. ಬೇರೆ ಬೇರೆ ಕಡೆ ಹೋದ್ರಲ್ಲ ಹಂಗೆ ಹೋಯ್ತು ಅದಕ್ ಇವಾಗ ಆಡಕೆ ಅಷ್ಟು ಆಸಕ್ತಿ ಇಲ್ಲ.
ಹ್ಮ್ ಹ್ಮ್ ಹ್ಮ್ ಈಗೂ ಚೆನ್ನಾಗಿಲ್ಲ ಗೇಮ್ ಆಡಕು ಮನಸಾಗಲ್ಲ ಗೇಮ್ ನೋಡಿದ್ರಿ.
ಯಪ್ಪಾ ದೇವಾ ನನ್ ಕ್ಯಾರೆಕ್ಟರ್ ಸ್ಕಿಲ್ನು ಬಂದ್ಬಿಟ್ರೆ ನನ್ಗೆ ಫೋನ್ ಎಷ್ಟತ್ ಹೋಗ್ಬಿಡನ ಅನ್ಸು.
ಹಾ ಹಂಗೆ ಸ್ಕೆಲಾವ್ ಯಾವಿಲ್ಲ.
ಹ್ಮ್ ಸರಿ ಟೈಮ್ ಆಯ್ತು ನಿಮ್ಮ್ ಹತ್ರ ಮಾತಾಡಿ. ಖುಷಿ ಆಯ್ತು.
ಮತ್ತೆ ಹಚ್ಚಿತೀರಾ ಕಾಲ್ ಮತ್ತೆ ಹಚ್ಚತ್ತೀರ
ಹಾ ನಾನ್ ಹಚ್ತೇನಿ ಹ್ಮ ನಾನ್ ಹಚ್ತೀನಿ.
ಒಂದ್ ಸೆಕೆಂಡ್ ಹೊಸ ಕಾಲ್ ಬಂದಂಗೆ ಮಮ್ಮಿದೇ
ಹ್ಮ್